ಹಲೋ
ನಮಸ್ತೆ
ನಮಸ್ಕಾರು
ಏನ್ ಮಾಡ್ತಿದ್ರ
ಕೊಟ್ಟಿದ್ವಿ ಆರಾದ್ರ ವಾತಾವರಣರಣ ತುಂಬ ತಮ್ಮ ತಗಾಗಿದೆ ಅದಕ್ಕಾಗಿ ಹೊರಗಡೆ ಕೂತಿದ್ವಿ ಗಾಳಿ ಚನ್ನಾಗ ಬಿಡ್ತಿದೆ
ಹೌ ಹೌದಾ ನಾನು ಕೂಡ ಹೀಗೆ ಕೂರ್ತಿದ್ದೆ ಗಾಳಿ ಚೆನ್ನಾಗ್ ಬರ್ತಿತ್ತು ಮಳೆ ಬರ್ತಿತ್ತು ಅಂತ
ಹ್ಮ್
ಮತ್ತೆ ಇನ್ನೇನು
ತಿಂಡಿ ಏನ್ ಮಾಡಿದ್ರಿ ಇವತ್ತು ಬೆಳಗ್ಗಿಂದ
ಆ ಬೆಳಗ್ಗೆ ಚಿತ್ರನ್ನ ಮಾಡಿದ್ರು ಆಹ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದ್ರು ಈಗನೂ ಅನ್ನ ಸಾಂಬಾರ್ ಮುದ್ದೆ ಮಾಡಿದ್ರು ನೀವೇನ್ ತಿಂದ್ರಿ
ಅವೇ ದೋಸೆ ಮಾಡಿದ್ರು
ಹ
ಯ ಮತಾನಾತ್ ಅನ್ನ ಮತ್ತ ಚಪಾತಿ ಮಾಡಿದ್ರುಂಬಿ ಚೆನ್ನಾಗತ್ತು ಅಡುಗೆ ಪದಾರ್ಥಗಳಿಲ್ಲ
ಹೌದಾ ಹೌದಾ ಮತ್ತೆ ಎಲ್ಲೂ ಪ್ರವಾಸ ಹೋಗಿಲ್ವಾ ಹೇಳ್ತಿರ ಜೊತೆ
ಬರೆಗೆರೆ ರವಾಸ ಉತಿ ಅ ಹಲೋ ಕೇಳಿಸತಿದೀಯಾ
ಹಲೋ ಹೇಳಿ ಹಾ ಕೇಳಿಸತಿದೆ ಹೇಳಿ
ಅದೇ ಗೆಳತರುತ್ತೆ ಹೊರಗಡೆ ಹೋಗು ತುಂಬಾ ಚೆನ್ನಾಗಿತ್ತು ದಿನ ದಿನಾ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಕೇಳತೀಯ ಜತ್ತ. ಆಮೇಲೆ ನಿಮ್ ನೀವು ಎಲ್ಲಾದ್ರೂ ಹೋಗಿದ್ರ ಗೆಳತಿಯರ ಜೊತೆ.
ಇಲ್ಲ ನಾನು ಹೋಗ್ಲಿಲ್ಲ ನನ್ಗೆ ಹೇಳ್ತೀರ್ ನ ಕರದ್ರೆ ಆದಿದೆ ಇದಿದೆ ಪರೀ. ಪಕ್ಷೆ ಇದೆ ಅಂತ ಇದ ಮಾಡ್ತಾರೆ ಅದಕ್ಕೆ ಎಲ್ಲೋ ಹೋಗ್ಲಿಲ್ಲ. ಹ್ಮ್.
ಮತ್ತೆ ಈ ದಿನ ನಿಮ್ಮ. . ಪ್ರಯಾಣ ಹೇಗಿತ್ತು. ಬೆಳಗ್ಗಿಂದ ಏನೇನ್ ಮಾಡಿದ್ರಿ ಹೌದು.
ಬೆಳಗ್ಗೆ ನನ್ಗೆ ಪರೀಕ್ಷೆ ಇತ್ತು ಓದತಿದ್ದೆ. ಪರೀಕ್ಷೆದು ಪತ್ರಿಕೆ ಕೇಳಿ ಹೇಗಿತ್ತು ಅಂತ. ಎಷ್ಟು ಕಷ್ಟ ಬಂದಿಟ್ಟು ಗೊತ್ತಾ ಒಂದ ಒಂದು. ಏನು ಪ್ರಶ್ನೆಗೂ ಉತ್ತರಾನೇ ಗೊತ್ತಿಲ್ಲ ನ. ನಂಗೆ ಏನ್ ಬರಿಬೇಕು ಅಂತ ಗೊತ್ತಾಗ್ತಿಲ್ಲ ಏನಪ್ಪ ಬರಿಲಿ ಅಂತ ಅನ್ಸ್ಬಿಟ್ಟಿತ್ತು. ತ್ತು .
ಅಷ್ಟು ಕಷ್ಟಕರವಾಗಿ ಬಂದಿದ್ದ ಪ್ರಶ್ನೆನೆ.
ಹೌದು ತುಂಬಾ ಕಷ್ಟ ಬಂದಿದ್ದು ಏನ್ ಬರಿಬೇಕು ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ. ಏನಪ್ಪಾ ಬರೀಲಿ ಅನ್ಸ್ತಿತ್ತು. ಈಚೆ ಎಷ್ಟ್ ಚೆನ್ನಾಗ್ ಗಾಳಿ ಬರ್ತಿದೆ ಗೊತ್ತಾ ನಂಗಂತೂ. ತುಂಬಾ ಇಷ್ಟ ಆಗ್ತಿದೆ ಈಚೆಗಡೆ ಕುೂತ್ಕೊಳ್ಳೋದು ಅಂದ್ರೆ.
ಬರದ್ರಿ ಹಲೋ ಈಗ ಮಾತಾಡ್ತಿರೋದೇನು ಸರಿಯ. ಕೇಳಿಸ್ತಿಲ್ಲ. ನನ್ ಮಾತಾಡ್ತಿರೋದೇನು ಸರಿಯಾಗಿ ಕೇಳಿಸ್ತಿಲ್ಲ ನಮಗೆ ಹೌದು.
ಈಗ ಕೇಳಸ್ತಿದಯಾ.
ಹ ಈಗ ಕೇಳಿಸ್ತಿದೆ.
. ಈಚೆ ಕುೂತ್ಕೊಳಕ ಎಷ್ಟು ತಣ್ಣಕ್ಕ ಇದೆ ಅಲ್ವಾ ನಂಗಂತೂ ಇಷ್ಟ ಆಗ್ತಿದೆ ಈಚೆ ಕುೂತ್ಕೊಳೋದು ಅಂದ್ರೆ.
ಹೌದು ಇವತ್ತ ಮಾತಾಡಲ್ಲ ತುಂಬಾನೇ.
ಹಾ ನಿಮ್ ಕಡೆ ಎಲ್ಲ ಮಳೆ ಬಿತ್ತಾ.
ಹಾ ಹೌದು ಸಂಜೆಗಬಿತ್ತು. ಈಗ ಏನಿಲ್ಲ ಇವಾಗ ತಂಪಾಗಿ ಗಾಳಿ ಬರುತ್ತಿದೆ. ಹ ಮಧ್ಯಾಹ್ನದ ವೇಳೆ. ತುಂಬಾ ಬಿಸಲ್ ಆಗಿರುತ್ತೆ ಎಲ್ಲಿಗೂ ಹೊರಗಡೆ ಹೋಗೋದಿಕ್ಕೆ ಅಲ್ಲ ಆಗಿರುತ್ತೆ. ಆದ್ರೆ ಸಂಜೆ ಆಗಿ ತಕ್ಕ ಒಂದು ಆರು ಗಂಟೆಯಿಂದ ತುಂಬಾ ಚೆನ್ನಾಗಿ. ರತ್ತ.
ಹಲೋ.
ಹಾ ಕೇಳಿಸತಿಲ್ವಾ.
ಇಲ್ಲಾ ನೀವು ಮಾತಾಡ್ತಿರೋದು ಸರಿಯಾಗಿ ಕೇಳಿಸ್ತಿಲ್ಲ.
ನಾ ಇನ್ನು ಏನು ಮಾತಾಡ್ಲೆ ಏನ ಮಾಡತಿರೋದನ್ನ ಕೇಳ್ಸ್ಕೊಂತೀನಿ.
ಹ ಹೌದ.
ಹ್ಮ. ನೀವು ಪರೀಕ್ಷೆ ಎಲ್ಲ ಇತ್ತ ಅಥವಾ. ಹಲೋ.
ಹ. ಹಲೋ.
ಅಯ್ಯೋ ಮಾತಾಡ್ತಿರೊದ್ ಸದಾ ಕೇಳಿಸ್ತಿಲ್ಲ ನನಗೆ.
ಹೌದ. ಇಲ್ಲಿ ಸ್ವಲ್ಪ ಇದಿದೆ. ಹಲೋ ಹಲೋ
ಹಾ
ಈ ಕೇಳಿಸತಿದ್ಯಾ.
ಹಾ ಕೇಳತಿದ್ದ ಹೇಳಿ.
ಹ ಹೇಳಿ ಸ್ವಲ್ಪ ಮಳೆ ಕಷ್ಟ ಆಗ
ಹಲೋ